ಹಲೋ
ಎ ಆರಾಮಾ.
ಆರಾಮ್ ನೋಡ್ರಿಪ್ಪಾ ನೀವ್ ಅರಾಮಾ.
ಏ ನಾವೇನ್ ಆರಾಮ ಇದೀವಿ ನೋಡ್
ಏನೋ ನೀವು ಇಲ್ಲ ಅಣ್ ಇಲ್ಲ ಇಲ್ಲಿ ಕೇಳಿ ನೀವು ಕ್ರಿಕೆಟ್ ಆಡ್ ತಿರಂತಲ್ಲ
ಕಿರ್ಕೆಟು ಮೊದಲಾಡ್ತಿದೆ.
ಇಲ್ಲ ನಿಮ್ಮ ಬೋ ಇಲ್ಲ ಇಲ್ಲಿ ಕೇಳಿ ನೀವು ಶಾಪುರ್ದವ್ರಂತಾ. ನಾವು ಒಂದು ದಿನ ಶಾಪೂರ್ ಬಂದಿದ್ದೆವು
ಹಾ
ಅಲ್ಲಿ ಬೋರ್ಡ್ ಹಚ್ಚಿದ್ರಪ್ಪಾ. ಹಾ ಬೋರ್ಡ್ ಹಚ್ಚಿದ್ರು ಭೀಮ ರೆಡ್ಡಿ ಅಂತ ಬೋರ್ಡ್ ಹಚ್ಚಿದ್ರು ಇವ್ರು ಐದು ಬಾಲಿಗೆ ಐದು ಇದು ಐದು ಸಿಕ್ಸ್ ಹೊಡಿದಿರಂತೆ ಆರು ಬಾಲಿಗೆ ಹಾ ಆರು ಬಾಲ ಇರ್ ರ್ತವಲ್ಲಾ ಆರು ಬಾಲಿಗೆ ಐದು ಸಿಕ್ಸ ಹೊಡಿದೀರಂತಾ. ಇದು ನಾವು ಕೇಳ ತರುವದು ಹೂಪಾ
ಹೌದೌದು ಇಲ್ಲಾ ಆ ಟೈಮಿಗೆ ಈ ಪ್ರೆಷರ್ ಹಂಗ ಇತ್ತು ಲಾಸ್ಟಿಗೆ ಬೀಸೋಕಂಬಶಿ ಸ್ಟೆಷನ್ ಇತ್ತ ನಮ್ ಟೀ ಹಿಮ್ದಾಗ ಅಪಿಡಟೀಮ ಈ ಬಾಳ ಇದಿತ್ತ್. ಎದ್ರಾ ಬಿದ್ರಾ ಇದು ಸತತ ಒಂದು ಹತ್ತು ವರ್ಷಿಲಿಂ ತಾ
ಅಂದ್ರ ಟಾರ್ಗೆಟ್ ಇತ್ ನಿಮಗ.
ಆ ಟಾ ಟಾ ಟಾರ್ಗೆಟ್ ಅಂದ್ರೆ ಒಂದು ಜಿದ್ದಿತ್ತ ಅವದು ಮನ್ಸಲಿಂದ ಬಹ ಇದಿತ್ತು ಅವ್ರಿಗೆ ನಮ್ಗ ಒಟ್ಟ ಸ್ ಆಟ ಅಂದ್ಮೇಲೆ ಒಂದ್ ಸೋಲು ಗೆಲುವು ಇದ್ದೆ ಇರ್ತ ಒಟ್ಟ ಅವರು ಫೈನಲ್ ಯಾರ ಸುತ್ತ ಮುತ್ತ ಶಾಪರ್ತಲ್ದ
ಹಾ ನೀವು ಇಲ್ಲ ಇಲ್ಲಿ ಇಲ್ಲಿ ಕೇಳಿ ನೀವು ಊರಿನ ಕಡೆ ಟೀಮಿಗ್ ಹೋಯ ತಿರಾ ಅಥವಾ ಏನ್ ಕಾಲೇಜ್ ಗಿಲೇಜ್ ಹೋಗ್ತೀರಾ.
ಎ ಇಲ್ಲಾ ಇಲ್ಲಾ ನಮ್ ಏರಿಯಾ ವೈಸ್ ಟೀಮ್ಗಳಿಗ್
ಓಹೋ ಅಂದ್ರೆ ಶಾಪುರ ದೊಡದಿದೆ ತಾಲೂಕ ಮಟ್ಟ ಇದೆ ಅಲ್ಲಾ ಈಗ ನೀವು ಸ್ಟೇಡಿಯಂ ಇದೆ ಅಂತಲ್ಲ ಅಲ್ಲಿ
ಹಾ ಸ್ಟೇಡಿಯಂ ಇದ
ಅಂದ್ರೆ ಅದ್ರೊಳಗೆ ನೀವು ಮೂರ್ ಬಾಲ್ ಏನು ಸ್ಟೇಡಿಯಮ್ ಹೊರಗೆ ಹೊಡೆದೀರ ಅಂತಲ್ಲಾ.
ಹಾ ಬಾಲ ಸಿಕ್
ಯಯ್ಯೋ ಅಂದ್ರೆ ನೀವು ಇಲ್ಲಾ ಹೌದೌದು ನೀವು ಪವರ್ಫುಲ್ ಅಂತಂಗ ತ್ತು.
ಹಾ
ಜಿಲ್ಲಾ ಮಟ್ಟ ಹಿಂಗ ಡಿಸ್ ಡಿಸ್ಟ್ರಿಕ್ಟ್ ಲೆವೆಲ್ ಇರ್ತಯಲ ಮತ್ತೆ ಸ್ಟೇಟ್ ಲೆವೆಲ್. ಹಲೋ.
ಅಯ ಹ ಏ ಅಂತವೇನ್ ಆಡಿಲ್ಲ ನಾವೆಲ್ಲಾ ಇಲ್ಲೇ.
ಅಂದ್ರೆ ಅಲ್ಲೇ ಅಷ್ಟೇ ಓ ಹ ಶಾಪುರ್ ಒಳಗೆ ಎಷ್ಟು ಟೀಮ್ ಅವಲ್ಲ ಅದೇ ಏರಿಯಾ ವೈಸ್.
ಹಾ ಏರಿಯಾ ವೈಜ ಆಡಿದ್ವಿ ಕ ಯಕಡು ಹೋಗಿಲ್ಲ. ಹಿಂಗೆ ಯಾರಾನ ಹಿಂಗೊ ಯಾರ ಈಗ್ ನಿಮ್ ಊರರು ಬಂದ್ಗೆಸಿಂದು ನಮ್ಗು ಕರ್ದ ಗೇಸಿಂದು ಈಗ ಅಮ್ಮಟ್ಟಿಗೆ ಆಡ್ಬಾರ್ ನಮ್ ಟೀಮ್ನಾಗ. ಹೋಗ ಬರ ಬಸ್ ಚಾರ್ಜ್ ಕೊಡತೀವಿ ಅಂತಂದ್ರ ತಂದ್ರೆ ನಾವು ಓಡ್ತಿವಿ ಆಡ್ತೀವಿ ಯಾಕ ನಮಗು ಒಂದು ಖುಷಿ ಯಾರೋ ಇನ್ನೊಬ್ರು ಒಂದೊಂದು ಊರ ಕಲೆಕತರಂದು ಶ್ನೆ ಆತರ ಓದ್ತಿವಿ.
ಹೌದೌದಪ್ಪಾ ಹೌದು ಅಂದ್ರೆ ನೀವು ಚೆನ್ನಾಗ್ ಆಡ್ತೀರಿ ಅಂದಂಗ ಆಯ್ತಪ್ಪಾ ನಾವು ಎಲ್ಲರೆ ಹಿಂಗ ಟೀಮ್ ಕೊಟ್ಟೇ ಅಂದ್ರೆ ನಿಮಗೆ ಫೋನ್ ಮಾಡ್ಬೋದಾ.
ಹ್ಮ್ ಹ್ಮ್. ಹಾ ಟೀಮ್ ಕೊಟ್ಟಾಗ ಕರಿರಿ ಬರ್ತಿವಿ ಯಾಕಂದ್ರೆ. ನಾವು ಒಂದೇ ಸಲ ಇದು ಮಾಡುದಲ್ಲ ಈಗ ಆಡೊವ್ರಿಗೆ ಪ್ರೋತ್ಸಾಹ ಮಾಡ್ಬೇಕು.
ಹೌದು ಹೌದು ಇಲ್ಲ ಯಾಕಂತ ಕೇಳಿ ನಾವು ಅಮೌಂಟ್ ಕೊಟ್ಟು ಇಲ್ಲಿ ಟೀಮ್ ಖರೀದಿ ಮಾಡ್ತೀವಲ್ಲ ಅದ್ರ ಸಲುವಾಗಿ ನಾವು ಒಂದು ಎನ್ ಗೆದಿಬೇಕಂತ ಹಂಬಲ ಇದೆ ಬೇಕಾದ್ರೆ ಈ ಟೀಮಿನಲ್ಲಿ ಒಂದಿಬ್ರು ಲೂಸ್. ಇದ್ದಾರೆ ಅದರ ಸಲುವಾಗಿ. ಈ ನೀವು ಒಬ್ಬರಷ್ ಸ್ಟಾಂಗ್ ಮತ್ತೆ ಐದು ಆರು ಬಲಿ ಐದ್ ಸಿಕ್ಸ್ ಹೊಡದಿರ ಅಂತಂದ್ರೆ ಅದುಷ್ ಸ್ಟೇಡಿಯಂ ಹೊರಗೆ ಹೊಡೆದಿರಲ್ಲ ಅದು ನಮಗೆ ಬಹಳ. ಬಹಳ ಮುಖ್ಯ. ಹಾ ನೀವ್ ನೀವೇನು ಎ ಎಲ್ರೆ ಕೋಚ್ ಕಲ್ ದಿದ್ರಾ ಏನಿಲ
ಇಲ್ಲ ನಾವು. ಇಲ್ಲಿ ಇದರೊಳಾಗ ಓದಕ್ ಇರ್ತದಿವಿ ಅಲ್ಲಿ. ಅಲ್ಲೇ ಬಾಜು ಅಲ್ಲಿ ಆಟ ಆಡೋ ನೋಡ್ಕೆಸ್ ಆವಾಗ್ಲೇ ಅಲ್ಲಿ ಕಲ್ತಿರದು.
ಹ ಅಂದ್ರೆ ನೀವು ಟ್ರಬ್ ಎಲ್ಲ ಹೋಗ್ತಿರ್ಬೇಕಲ್ಲಾ.
ಹಂಗೆ ಟೈಮ್ ಪಾಸಿಗಿ ಅಂತ ಆಕಡೆ ಓತಿದೀವಿ. ಅಲ್ಲೆ ಸ್ಕೂಲ್ ಬಾಜುನ ಇತ್ತು ಅವಾಗ ಕಲ್ತಿದ್ದು.
ಓಹೋ ಅಂದ್ರೆ ಅವಾಗ ಸಣ್ಣವೆಲ್ಲಕಿನ್ ಆಡ್ಕೋತ ಬಂದ ಈ ಸ್ಟೇಜಿಗೆ ಬಂದಂಗ.
ಹಾ ಅವೆಲ್ಲ ಟ್ರಿಕ್ಗಳು ಯಾವ್ ಯಾವ ಟೀಮಿಗೆ ಹೆಂಗ್ ಆಡ್ಬೇಕು ಯಾವ ಬಲೆಗೆ ಎಷ್ಟು ಹೊಡಿಬೇಕು ಅವೆಲ್ಲ ಟೆಕ್ನಿಕ್ ಸ್ಕಿಲ್ ಅವೆಲ್ಲಾ ಕೋಚರ್ಗಳು ಹೇಳ್ ಕೊಡ್ತೀರಾ ಅದು ನೋಡಿ ಇಸ್ನಾವು ತಿಳ್ಕೊಂಡಿವಿ
ಹಾ ಹಾ ಮತ್ತೆ ಏನ್ ಆ ರೆ ಮತ್ತೆನ ಸಮಾಚಾರ ಏನ ಊ ಊಟ ಗಿಟ ಆಯ್ತಾ ನಾಷ್ಟ ಅಷ್ಟ ಅದು
ಹಾ ನಾಷ್ಟ ಅದೆಲ್ಲಷ್ಟ ಆಯ್ತ ಹಂಗಾಗಿ ಈಗ್ ಯಾರನ ಹೋದ್ರೆ ಅದೇ ನಾನ್ ಒಂದು ಕ್ಲಬ್ ಕ್ರಿಕೆಟ್ ಕೋಚಿಂಗ್ ಕ್ಲಬ್ ಹೇಳ್ಕೊಡ್ಬೇಕಂತ ಮಾಡಿವಿ
ಮತ್ತ ಸರಿ ಹೊ ಹಾ ಚೆನ್ನಾಗಿದೆ ಮಾಡಿ ಆದ್ರೂ ಹ ಯಾಕಂದ್ರೆ ಈಗ ಇಲ್ಲ ಇಲ್ಲಿ ಕೇಳಿ ಒಂದು ತಾಸಿಗೆ ಎಷ್ಟು ಅಮೌಂಟ್ ಒಂದು ಐದನೂರ್ ತಗೋಬಹುದಾ
ಐನೂರು ಇಲ್ಲ ನಾವು ಹಿಂಗ ತಿಂಗಳ ಈಗ ಅವರು ಎ ಟು ಜಡ್ಡು ಹುಡುಗರು
ಓಹೋ ನೀವು ಈ ಇಲ್ಲ ಈ ಟೈಪ್ ಕೋಚಿಂಗ್ ಕೊಡ್ಬೇಕಂತ
ಹಾ ಈಗ ಚಿಕ್ಕ ಹುಡುಗರಲಿಂದ ಇಂಡಿಯ ಟೀಮಿಗೆ ಸೆಲೆಕ್ಟ್ ಮಾಡ್ಬೇಕಂತ ತ ಹುಡುಗರ್ದು ನಮ್ದು ಒಂದ್ ಇದಾದ ಏಮ್ ಅ ಡ್ರೀಮಿದೆ ಈಗ ಎಲ್ಲಾ ಹುಡಗುನ್ ನಾವು ಒಳ್ಳೆ ಕ್ಲೈಂಬೆಕು ಕೊಚ್ ಕೋಟೇಶನ್ಡು ಯಾರು
ಅಂದ್ರೆ ಅಂದ್ರೆ ನೀವು ಇಲ್ಲ ಇಲ್ಲಿ ಕೇಳಿ ಚೆನ್ನಾಗಿ ಆಡಿ ಮುಂ ಸರೆ ನಿಮ್ಮ ಹೆಸರು ಬೆಳೆ ತ್ತೆ
ಹಾ ಈಗ ಒಂದು ನಾವು ಒಂದು ಇದು ಅಂತ ಅಂದ್ರೆ ಒಂದು ಊರ್ ಅಂತ ಅಲ್ಲ ಒಂದ್ ಎದ್ರಾಗಿ ಫೇಮಸ್ ಇದ್ದಿರ್ಬು
ಹಾ ಈಗ ಹಾ ಹೌದು ಎಲ್ಲರೆ ಹೋಗಿ ಒಬ್ಬ ಮಾಡ್ದಂದ್ರೆ ಯಾವುರಪ್ಪ ಕೇಳಿದ್ರೆ ಶಾಪುರ್ ಅಂತ ಅದು ಯಾರಿದು ಪೋಚ್ ಕೊಟ್ಟಾರಂದ್ರ ಭೀಮ್ ರೆಡ್ಡಿ ಅಂತ ಹೇಳದ್ರೆ ಪೂರ ತುಂಬಾ ಖುಷಿಯಾಗುತ್ತೆ
ಹಾ ಇಡೀ ಊರಿಗೆ ಈಗ ಎಲ್ಲಷ್ಟ್ ಮಂದಿ ನಮ್ ಊರರ್ ಸೌಂದು ಹೌದು ಚೆನ್ನಾಗಿತ್ತ ಅಂದ್ಗೇಸ್
ಅಂದ್ರೆ ನೀವು ಇಲ್ಲ ಇಲ್ಲಿ ಕೇಳಿ ನೀವು ಕೋಚ್ ಕೋಚಿಂಗ್ ಸೆಂಟ್ರ ಹಿಂಗ್ ಆ ಕ್ರಿಕೆಟ್ ಕೋಚಿಂಗ್ ಸೆಂಟ್ರ ಈಗ ಇನ್ ಮಾಡ್ತಿರಂತಲ್ಲ ಅಂತೀರಲ್ಲ. ಅವರಿಗೆ ಊಟ ಅದೆಲ್ಲ ನಿಮ್ ಕಡೆನಾ
ಅವೆಲ್ಲಾ ಊಟ ಎಲ್ಲ ನಮ್ ಕಡೆದೆ. ಅವ್ರುಕ್ ನಾವು ಒಂದೆ ನಾವುನು ಅದ್ರೊಳಗೆ ಸ್ಕೂಲ್ ನಡ್ಸ್ಬೇಕಂತ್ ಮಾಡಿವಿ.
ಸ್ಕೂಲುನು
ಎಲ್ಲ ಇದ್ದಿರ್ತದೆ ಒಂದ್ ಯಾಡ್ ಲಕ್ಷ ರೂಪಾಯಿ ಬರ್ತದೆ ವರ್ಷಿಗ್
ಹ ಹಾ
ಎರಡ್ ಲಕ್ಷ ರೂಪಾಯಿ ಬರ್ತದೆ ಸ್ಕೂಲು ಈ ಕಡೆಷ್ಟ ಎಲ್ಲಷ್ಟು ಅದೆ ಎರಡ್ ಲಕ್ಷ ಐತದ್ರಿ ವರ್ಷದಂತೆ. ತೇಳ ಕತಿವಲ್ರಿ
ಎರಡ್ ಲಕ್ಷ ಹ ಹಾ ಸರ್ ಬಾಳ ಆಗುತ್ತೆ ನೋಡಿ
ಏನಿಲ್ಲರಿ ಎರಡ್ ಲಕ್ಷ ಅಂದ್ರೆ ಏನು ಬಾಳ ಅಲ್ಲ. ನಾವು ಏನ ಇರದು ಇ ಬೇರೆ ಕಡೆ ಎಲ್ಲ ಹೋದ್ರೆ ಹದ್ನೈದು ಲಕ್ಷ ಹತ್ತ್ ಲಕ್ಷ ಹಿಂಗ್ ಇದ್ದಾವೆ.
ಹೌದೌದು.
ಲಕ್ಷ ಏಳು ಲಕ್ಷ ಇದ್ದಾವೆ ನಮ್ಮ ಹತ್ರ ಇರೋದೆ ನಾವು ಇ ನಾವು ಫುಲ್ ಸಸ್ತಾ ಹೇಳಕತೀವಿ ಯಾಕಂದ್ರೆ ನಾವು ಹೊಸದಾಗಿ ಸ್ಟಾರ್ಟಿಂಗ್ ಓಪನ್ ಓಪನ್ ಮಾಡಲಕತ್ತೀವಿ. ತಿವಲ್ಲಾ
ಹಾ ಹಾ ಹಾ ಹಾ
ನಾವ್ ಎನಾ ಸಸ್ತಾ ಮಾಡಿವಿನಿ.
ಹೌದು ಹೌದು
ಈಗ ಯಾಕಂದ್ರ ಹುಡುಗರಿಗಿನ ನಮ್ ಜಾಸ್ತಿ ಇದ ಹಾಗ್ಬೇಕು. ಹುಡುಗೊರಿನ್ ಸ್ವಲ್ಪ ಜನ ಅದಾರ ಇನ್ನ ಜಾಸ್ತಿ ಬಣ್ಣಾಗಲ್ಲ ನಾವು
ಕೇಳಿ ನಾವು ಇಲ್ಲಿ ನಮ್ಮ ಕಾಕನ ಮಗ ಒಬ್ಬವ್ನ್ ಕ್ರಿಕೆಟ್ ಬಹಳ್ ಇಂಟ್ರೆಸ್ಟ್ ಇದೆ ಅವ್ನಿಗೆ ಆಡ್ಲಕ್ ಎ ಅದಕ್ ಕ ನಿಮ್ಮ ಬಲ್ಲಿ ನಾವು ಕಳಸಬಹುದು. ಕಳಸ್ಬಹುದಲ್ಲಾ ಯಾಕಂತ ಕೇಳಿ ನೀವು ಫೀಸ್ ಎರಡ್ ಲಕ್ಷ ಅಂದ್ರೆ ಸ್ವಲ್ಪ ಜಾಸ್ತಿ ಆಗುತ್ತೆ ಅವ್ರು ಯಾಕಂದ್ರೆ ಬಡ್ವರ್ ಇದ್ದಾರೆ.
ಸ್ವಲ್ಪ ಯಾಕಂದ್ರೆ ನೀವ್ ಪರಿಚಯ ಇದ್ದೀರ ಅಂತ ನಿಮ್ಗೆ ಹೇಳೋದು ನಾವು.
ಇಲ್ಲ ಇಲ್ಲ ಈಗೆ ಎರಡ್ ಲಕ್ಷ ಇದ್ದೇರ್ತ ಕರೆಕ್ ನಾವ್ ಎರಡು ಲಕ್ಷ ಕೊಟ್ಟಿರ್ತೇ ಅಂತಂದ್ರೂನು. ಅದ್ರಾಗ ನೀವು ಬೇರೆ ಬೇರೆ ಈ ಕಡೆ ನಾವೆಲ್ಲ ಕಳಸ್ತಾರ್ತಿವಿ.
ಹೌದು ಅಂದ್ರೆ ಎಲ್ಲಾ ಎಲ್ಲಾ ಕಡೆ ಎಲ್ಲ ಇಲ್ಲಿ ಕೇಳೆ ಎಲ್ಲಾ ಕಡೆ ಕ ಕಳಿಸ್ತಿರಲ್ಲ ಅದೆಲ್ಲ ಅಮೌಂಟ್ ನೀವು ಖರ್ಚು ಎಲ್ಲ ನೀವೇ ನೋಡ್ಕ
ಹಾ ಅದೆಲ್ಲ ನಾವೆ ನ
ಅಂದ್ರೆ ಪಸ್ಟ್ ಇಷ್ಟ್ ಸ್ಟಾರ್ಟಿಂಗ್ ಅಷ್ಟು ಕಟ್ಟಿದ್ರೆ ಮುಗ್ದ್ ಹೋಯ್ತ ಎಲ್ಲ ಅವ್ರಿಗೆ ಬಟ್ಟಿ ಕೆ ಅವೆಲ್ಲಾ ಕಿಟ್ಟ ಒಷ್ಟು ನೀವೇ ಕೊಡ್ತೀರಾ.
ಆ ಸಾಬೂನ್ ಅವು ಎಲ್ಲಷ್ಟೇ ನಾವೆ ಕೊಡ್ತಿವ್ ತಗೊರಿ.
ಹ ಹಾ ಅ ಇಲ್ಲ ಅವು ಅಂತ್ ಹೇಳತಿಲ್ಲ ನಾ ಈಗ ಈಗ ಕ್ರಿಕೆಟ್ ಹಾ ಯಾಕ್ ಹೌದು ಬ್ಯಾಟು ಅಲ್ಲ ಬ್ಯಾಟು ಹಾ ಹೆಲ್ಮೆಟ್ ಎಲ್ಲ ಇರ್ತವಲ್ಲ ಅವೆಲ್ಲಾ ನಿಮ್ ಕಡೆ ಇರುತ್ತೆನ್.
ಎಲ್ಲ ನಮ್ಮ್ ಕಡೆ ಇದರ್
ಸರಿ ಸರಿ ಹೋಗ್ ಕೆ ಅಂದ್ರೆ ಚೆನ್ನಾಗೈತ್ ಇಲ್ಲ ನಿಮ್ ಹಾ ಹಾ ಹಾ.
ಏನು ಒಂದು ಪ್ರಾಕ್ಟೀಸ್ ಮಾಡಕ್ ಹೋದ್ನ್ಯ ಏಟ್ ಐತ್ ಅಂದ್ರೆ ಡಾಕ್
ಹ ಹ ಹಾ ಹೆಲ್ತ್ ಎಲ್ಲ ಹೆಲ್ತ್ ಪ್ರಾಬ್ಲಮ್ ಅಂದ್ರೆ ಎಲ್ಲಾ ಹಿಂಗ ಬಾಲ್ ಬಡದ್ ಆದ್ರೆ ಎಲ್ಲಾ ನಿಮ್ಮ್
ಹಾ ಹಾ ಅವ್ರಿಗೆ ಇನ್ಸುರ್ ಬೇರ್ ಇನ್ಸೂರೆನ್ಸ್ ಬೇರೆ ಇಟ್ಟಿರ್ತೀರಿ ನಾವು.
ಅದಕ್ಕೆ ಕೇಳ್ದ ಎಲ್ಲಿದ್ದೀರಿ ಏನ್ ಮಾಡಾಕತ್ತೇರಿ ಬಾಳ್ ದಿನ ಆಯ್ತು ನೆನಪಾಗಿಲ್ಲಲ್ಲ ನಿಮಗೆ ನೀವು ಈವಾಗ್ ನೆನಪು ಮಾಡಿಕ್ ನಮಗೆ ಕಾಲ್ ಮಾಡಿದ್ದೇರೆ. ಅದ್ರ ಸಲುವಾಗಿ ಮಾತಾಡಕ್ ಕೇಳಿದೆ ಯಾಕಂದ್ರೆ ನೀವು ಕೋಚಿಂಗ್ ಸೆಂಟರ್ ಓಪನಿಂಗ್ ಮಾಡ್ತೀರಂತ್ ಅಂತ ರಿಲ್ಲ ಅದ್ರ ಸಲುವಾಗಿ ನಾವು ಹಾ ಮತ್ತೆ ಹೇಳಿ ಎಂದ್ ಓಪನಿಂಗ್ ಎಂದ್ ಮಾಡ್ಬೇಕಂತ್ ಮಾಡೇರಿ. ಹಲೋ ಹಲೋ.